ಹಾ ಅಲೋ ಆರಾಮ ಆ್ತ
ಹಾ ಆರಾಮ್ ನೋಡವಿ ನೀನ
ಏನ್ ಮಾಡ್ತಿದ್ರಕ ಟಿ ಆಯ್ತಾ
ಆಗೇತ್ ನೋಡವಿ ನಿಮ್ದು ಹಾಗ ಏನ್ ಮಾಡಕತಿ ಅವಿ ಏನ್ ಓದಾಕತ್ತರ ಅಥವಾ ಕಾಲೇಜ್ಗೆ ಕೋತಿರಾ
ನಮ್ದಕ್ಕ ಡಿಗ್ರಿ ಕಂಪ್ಲೀಟ್ ಆಯ್ತು ಕೋಚಿಂಗೋ ಬಂದೆ. ಮ್ಯಾರೇಜ್ ಆಯ್ತ್. ತೂ ಇವಾಗ ಪ್ರೆಸೆಂಟ್ ಹೌಸ್ ವೈಫ್ ಆಗಿ ನೋಡ ಅಕ್ಕ
ಹೌದಾ ಮುಂದ ಪ್ಲಾನಿಂಗ್?
ಪ್ಲಾನಿಂಗ್ ಏನಿಲ್ಲ ಅಕ್ಕ ಎರಡ್. ಬೇಬಿ ಅದಾವೂ ಎರಡೂವರೆ ವರ್ಷದ ಒಬ್ಬೋನು. ಒಂದ್ ವರ್ಷದವಳ್ ಒಬ್ಲು. ಅವರಿಬ್ಬರು ಸ್ವಲ್ಪ ದೊಡ್ಡ ರಾತ್. ಆಮೇಲೆ ಬಿ ಎಡ್ ಮಾಡ್ಬೇಕಂತ ಅನ್ಕೊಂಡಿನ. ಹಾ ನಿಮ್ದಕ್ಕ?
ನಮ್ದು ಅಬಿ ನಂದು ಏನಿಲ್ಲ ಮೂರ್ ಜನ ಮಕ್ ಕ್ಲದಾರ. ನಾವನಿ. ತಕ್ ಹಿಂಗೆ ನೋಡ್ ನಿಮ್ ಸೈಟ್ ಕೆಲ್ಸ ಮಾಡ್ತಲ್ಲ ಅದೇ ತರ ಕೆಲ್ಸ ಮಾಡಿವಿ ಈಗ ಬ್ಯಾರೆದ್ರೊಳಗ್ ಕಲಿಕ ಅನ್ನೋದ್ರಾಗ ಬ್ಯಾರೆದ್ರಾಗ್ ಮಾಡಕತ್ತೀವಿ.
ಹಾ
ಹ ಈಕ ಹಂಗೆ. ಕೆಲ್ಸ ಮಾಡ್ಕೋ ತೊಂಟಿವ್ ನೋಡವ.
ಹೌದೇನಕ್ಕ ಯ ಯಾವ್ದೇ ವರ್ಕ್. ಕೊಟ್ಟ ಅಂದ್ರಲ್ಲ ಯಾವ್ದ ಅಕ್ಕಾ?
ಆದದ ಬಿ ಈಗ ಅದು ಕಲಿಕಾ ಸಂಸ್ಥೆ ಟಾಟಾ ಕಂಪ್ನಿಲಿತ್ರ ಅದು ನೀರಾವರಿ ಕವಳಿ ಗದ್ದಿ ಇರ್ತದಲಾ ಅದ್ರ ಮ್ಯಾಲ ಮಾಡ್ತೀವಿ.
ಹೌದನ್ ಅಕ್ಕಾ ಏನದ್ರ ಬಗ್ಗೆ ಎಲ್ಲಾ ಮಾಹಿತಿ ಕಲೆಕ್ಟ್ ಮಾಡ್ಕೊತೀರಾ?
ಆರ್ನೂರ್ ಎಕರೆ ಹೊಲ ತಗೊಂಡಿರ್ತೀವಿ ರೈತರದ.
ಹಾ ಅಕ್ಕ
ಒಬ್ಬ್ರಿಗೆ ಆರ್ನೂರ್ ಎಕರೆ ಹೊಲ ತಗೊಂಡ ಕೆರಿಂದ ಅದ್ರ ಅವ್ರರು ಪಾಣಿ ಆಧಾರ್ ಕಾರ್ಡ್ ತಗೊಂಡು ಎಂಟ್ರಿ ಮಾಡಿರ್ತವ ಫಸ್ಟ್. ಎಂಟ್ ಎಂಟ್ರಿ ಮಾಡ್ಕೊಂಡು ಆಮೇಲೀ ಅವರು ಹೊಲಗೊಳ್ ಇರ್ತವಲ್. ಸರ್ವೆ ಮಾಡ್ಕೊಂಡ್ ಬರ್ತೇವ. ಅಂದ್ರೆ ಅವ್ರ ಹೊಲವನ್ನೇ ಅಳತಿ ಮಾಡಕೊಂಡ್ ಬರ್ಬೇಕು ಪ್ಲಾಟ್ ಬೌಂಡ್ರಿ ಅಂತ ಹೇಳಿ. ಆ ಸರ್ವೆ ಮಾಡ್. ಕೊ ಬಂದ್ ಎಷ್ಟ ಎಕರೆ ಅದ ಅನ್ನೋದ ಅದು ಮ್ಯಾಪ್ ಒಳಗ್ ಬರುತ್ತದ ಬಂದಿಂದ ಅವ ಎರಡ್ ಎಕರೆಕ್ ಒಂದು ಪೈಪ್ ಕುಡಸ್ತಾರ ಅವ್ರು.
ಹಾ
ಯಾಡ್ ಎಕ್ರೆಗ್ ಒಂದ್ ಪೈಪ್. ಕುಡಿಷಿ ಅದು ಎಷ್ಟು ಅಂದ್ರ್ ನೀರಿನ್ ಪ್ರಮಾಣ ಎಷ್ಟ್ ಇರ್ಬೇಕನ್ನೋದ್ ತೋರಿಸ್ ಕೊಡುತ್ತದ್ ಪೈಪ್ದೊಳಗ್.
ಅಂದ್ರೆ ನಿಮ್ಗ್ ಏನಾದ್ರು ಕೃಷಿ ಇಲಾಕ್ ಕೆ ಅವ್ರ್ ಸಜೆಷನ್ ಕೊ
ಇಲ್ಲ ಬಿ ಇದು ಏನೋ ಸಸ್ಯನ್ನನ್ ನ್ ಏನಿಲ್ಲ ಇದು ಟಾಟಾ ಕಂಪ್ನಿಲಿ ಇತ್ರ ಅವ್ರ್ ಪ್ರಾಜೆಕ್ಟ್ ಅಂದ್ರೆ ಈಗ್ ವಡ್ಗೇರಾ ಮತ್ತು ಯಾದ್ಗಿರಿ ಸ್ಟಾರ್ಟ್ ಆಗ್ಯದ್ ಇಲ್ಲಿ.
ಹಾ ಅಕ್ಕ.
ಇಲ್ಲಿ ಯಾದ್ಗಿರಿಯಾಗ ಅಂದ್ರೆ ಕೆ ಹುಣಸ್ಕಿ ಮತ್ತು ಸುರ್ಪುರ ಎರಡು ತಾಲೂಕ್ನ ನಡತದ್ ಮತ್ ತ್ತೆ ಬಿಟ್ರೆ ಒಡಗ್ಯರೆ ಆದಾಗಾದ್ ಇದು ಪ್ರಾಜೆಕ್ಟ್ ಇರೋದೇ. ಕರ್ನಾಟಕದೊಳಗ ಇಲ್ಲೆ ನಡ್ ಡ್ಯಾಕತಿದ್ ಫಸ್ಟ್ ಅಂತ್ ಇದು.
ಹಾ
ಸ್ಯಾಲ್ರಿ ಚೆನ್ನಾಗಿದವ ಹದ್ನೈದ್ ಸಾವ್ರ್ ರೂಪಾಯಿ ಚ ಸ್ಯಾಲ್ರಿ ಕೊಡ್ತಾರೆ ಹದ್ನೈದ್ ನೂರ್
ಹ್ಮ್ ಅಂದ್ರ್ ಇವಾಗ್ ಎಲ್ಲಾ ನಿಮಗ ಇದೆ ಆಗಿತಕ್ಕ. ಆ ಅತರ ನೀರಾವರಿ ಎಲ್ಲಾ ಸಿಕೈತಿ.
ಚಕ್ಕದ್ ಅಭಿ ಅಂದ್ರ್ ನಮ್ ನಮ್ ಊರ್ಗೊಳ್ಗೆ ತಗೊಳೋದು.
ಹ ಅಂದ್ರೆ ರೈತ್ರಿಗೆ ಏನಾದ್ರು ಎಲ್ಪ್ ಪ್ಪಿಂಗ.
ಆಯ್ತವಿ ರೈತ್ರಿಗಿ ಈ ಸದ್ ಇದೇಕ ಹಿಂಗ್ ಹೇಳಿ ಅವ್ರಿಗೆ ಬೆನಿಫಿಟ್ ಅದ್ ಒಂದ್ ವರ್ಷ ಆಗಿಂದ ಆದ್ರೆ ಅಷ್ಟ್ ಎಷ್ಟ್ ಅಮೌಂಟ್ ಬರ್ತದ್ ಅನ್ನೋದ್ ಅದ್ ದ್ ನಮಗ್ ಇನ್ಫಾರ್ಮೇಶನ್ ಇಲ್ಲ. ಒಟ್ ಬೆನ್ಫಿಟ್ ಆದ್ ರೈತ್ರಿಗ್
ಬಸ ಬತ್ ಇದು ಎಲ್ಲಾ ಆಯ್ತಲ್ಲಕ್ಕ. ಕೃಷಿವಿನ್ ಹಾಕಿರೊರಿಲ್ ಇಲ್ಲ ಅಳ್ವಡಿಸ್ ಕೊಡ್ತಾರಲ್ಲ ಈ ಪೈಪ್ಲೈನ್ ಆಗಿರ್ಬೋದು. ರೈತ್ರಿಗ್ ಏನೇನ್ ಬೇಕ್ ಎಲ್ಲಾನು.
ಆ ಮಾಡ್ಕೊಡ್ತಾರ ಎಲ್ಲಾನೂ ಆದ್ರ ಅವ್ ಯಾವ್ನು ಆತರ ಇದು ಆಗಿಲ್ಲ ಅನ್ನೋದು. ನಮಗ ಅವ್ರು ಅಂದ್ರು ಅವ್ರ ಹೊಲ ತಗೊಳಾಗ ಹಿಂಗ ನಿಮ್ ಈ ತರಾನೆ ಎಲ್ಲ ಪೈಪ್ ಆಗ್ತತಿವ ಅದ್ ಆಗ್ತಿವ ಅಂತ್ ಹೇಳ್ ನಮಗ್ ಏನು ಮಾಡ್ಲೆ ಇಲ್ ಒರೆವಾ ಏನ್ ಕೊಡೋಣ ಅಂತ್ ಹೇಳ್ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರು. ಇಲ್ಲ ನಮ್ ಸಂಸ್ಥೆ ಇದು ಹತ್ ವರ್ಷ ಪ್ರಾಜೆಕ್ಟ್ ಅವಿ ನಾವ್ ಮಾಡೋದು.
ಏನ್ ಅದನ್ ಅಷ್ಟೇ ಮಾಹಿತಿ ನಿಮ್ಕ. ಪ್ಲೇ ಮಾಡುದಾ ಏನಾದ್ರ
ಸದ್ಯಕ್ಕೆ ಅಂದ್ರ ಬಿ ವರ್ಷ ವರ್ಷ ಚೇಂಜ್ ಆಗುತ್ತೆ ರೈತರ ಜೋಡಿ ಏನ್ ಮಾಡ್ಬೇಕ ಅನ್ನೋದು ಅ ನಮಗ್ ಹಂಗೆ ಕೊಡ್ತಾರ ಅವರು ಸದ್ಯಕ್ಕೆ ಇಷ್ಟ ಹೇಳಾರಿ ಇಷ್ಟ್ ಕಲೆಕ್ಟ್ ಮಾಡ್ಕೋರಿ ಇನ್ಫಾರ್ಮೇಶನ್ ಅಂತ ಹೇಳಿ
ಹಂಗಲ್ಲಕ್ಕ ನೀವು ಇನ್ಯಾಗ ಒಂದ್ ವಿಷಯ ಹೇಳಿದ್ರಲ್ಲ ಹತ್ತ ವರ್ಷದ ಪ್ರಾಜೆಕ್ಟ್ ಅಂದ್ರೆ ಎಲ್ಲಾ ಈ ಹಾರ್ ತಿಂಗಳಿಗೊಂದು ಪೀಕ್ ಗ್ದೆ
ಹೌದ
ಬೇಸಿಗೆ ವಿಥ್ ನೀರಾವರಿ ಅಂತ ಹೇಳಿ ಸುಗ್ಗಿ ಬೇಸಗೇ ಎರಡು ಬೆಳಿ ತೆಗಿತಾರ ಹ ಎರಡು ಬೆಳೆ ನಿನ್ನಿಂದ ಆಯ್ತಲ್ಲ ಹತ್ತು ವರ್ಷ ಇದೊಳಗೆ ಏನ್ ಹೆಲ್ಪಿಂಗ್ ಅಂದೆನ
ಯಾರಿ ನಮಗೇನ್ ರೈತರಿಗೆ
ರೈತ್ರಿಗ ಅಕ್ಕ ನಿಮಗಲ್ಲ ಅಕ್ಕ ನೀವು ಪ್ರಾಜೆಕ್ಟ್ ಒಪ್ಕೊಂಡಿದ
ಹ ರೈತ ಅಂದ್ರವಿ ರೈತರಿಗ್ ಏನ್ ಉಪಯೋಗ ಅಂದ್ರ ಅವರು ಇಳುವರಿ ಬರ ಈ ಸದ್ದ ನೀರ ಬೇಕು ಬೇಡ ಹೆಚ್ಚು ಕಮ್ಮಿ ಇಡ್ತಾರ ಕವಳಿಗೆ
ಹ್ಮ
ಹಂಗಾಗಿ ಏನು ಬರ್ತದ ಅದು ಚ ಬೆಳಿ ಬೆಳೆ ಕರೆಕ್ಟ್ ಬರಲ್ಲ ಇಳುವರಿನು ಚೆನ್ನಾಗಿ ಬರಲ್ಲ ಅ ಇವರು ಯಾವತರ ಪೈಪ್ ಕೊಡ್ಸಾಕತ್ತಾರ ಅಂದ್ರ ನೀರಿನ್ ಪ್ರಮಾಣ ಅಂದ್ರ ಅದು ಇಷ್ಟೇ ಪ್ರಮಾಣದ ನೀರ್ ಇಷ್ಟೇ ಇಂಚಿನಳ ನೀರ್ ಇರ್ಬೇಕ ಅಂತೇಳಿ ಆತರ ಪೈಪ್ ಅದದ
ಹಾ ಅಕ್ಕ
ಕರೆಕ್ಟ್ ಅಂದ್ರ ಅವ್ರು ಯಾವ ಯಾವಾಗ ಅದು ಹೊಲ್ಲಾ ಒಣಗಿಸಸ್ತಾರಂತ ನೋಡ ಬೀ ಕವಳಿ ಗದ್ದೆ ಯಾವಾಗ ಮೂರ್ ಟೈಮ್ ಒ ಎರಡು ಟೈಮೇ ನೀವು ಮೂರ್ ಟೈಮ್ ಒಣಗಿಸ್ತರಂತ ಕವಳಿ ಹಚ್ಚ್ದಾಗ ಅದನ್
ಇಲ್ಲಕ್ಕ ಫಸ್ಟು ಫಸ್ಟ್ ಒಂದು ವರ್ಷದ ಇದು ಪೀಕ್ ಒಳಗ ಆ ತಿಂಗಳು ಸುಗ್ಗಿ ಅಂತ ತರಲಾಕ್ ಗಾ ಆರ್ ತಿಂಗ್ಳು ತೋಲ್ಗ್ ಕೊ ತಕೊಂತರ್ ನೋಡು. ಅದು ಸ್ವಲ್ಪ ಹೊಲ. ಬಿಸಿಲು ತಿನ್ರಿ.
ಹಾ ಅವಿ.
ಲ್ಲ ಚೆನ್ನಾಗಿ ಬರ್ಲಿ ನೀರ್ ಎಲ್ಲಾ ಐತ್ತಲ್ಲ. ಚೆನ್ನಾಗಿರ್ಲ ಅಂತ ಒಂದ್ ತಿಂಗ್ವರ್ಗೂ ಅದ್ರದ ಇದು ಮಾಡ್ತಾರಕ್ಕ.
ಆದ್ರು ಮಾಡ್ತಾರವಿ ಇಲ್ಲ ಈಗ್ ಕೌಳಿ ಹಚ್ಚದೊಳ್ಗ ಮ್ ಕೌಳಿ ಹಚ್ಚಿಂದನೇ. ಅವು ಸದಿಯದು ಬರ್ಲಿ ಅಂತ ನೀರ ಸ್ಟಾರ್ಟಿಂಗ್ ಇಟ್ಟಿರ್ತಾರ. ಬರ್ಬಾರ್ದ್ ಅಂತೇಳಿ ಮ್ಯಾಗ್ ಜಾಸ್ತಿ ಹೇಳ್ ಬಾರ್ದಂತ ನೀರ್ ಇಟ್ಟಿರ್ತರ್ ಇಲ್ಲೋ. ಈ ಸದ್ ಎರ್ಡ್ನೆ ಗೊಬರಾ ಕ ಗ ಅದುನು ನೆಲ ಒಣ್ಗಿಸಿರ್ ತರ್ ನೋಡೆ ಇಲ್ಲ ಗೊತ್ತಿಲ್ಲ ನಮ್ ಮನ್ಯಾಗ್ ಒಣ್ಗಿಸಿದ್ದು ಕೇಳಿದೆ ನಾನು ನಾವೇನ್ ಗದ್ದಿಗ್ ಹೋದ್ರಲ್ ನಮ್ಗ ಗೊತ್ ತ್ತಿಲ್ಲ ಅಂದ್ರೆ ಅವಾಗ್ ಗವಾಗ್ ಒಣ್ಗಿಷಿದ್ದು ಅವ ಡೈವ್ ಮಾಡ್ಬೇಕಂತ ಹೇಳ್ಬರ್ತಾರ ಅಂದ್ರ ಅಬಿ ಕೌಳಿ ಇಷ್ಟೇ ಹಿಂಗೆ ಬೆಳಿಬೇಕ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಕೊಡೋರು ಅವ್ರ ರೈತರಿಗೆ ಯ ಒಬ್ಬರಾಕ್ ಕಿದ್ರೆ ಹೆಂಗ್ ಬೆಳಿತದ ಯ ತರ ಅದನ್ ಇನ್ಫರ್ಮೇಶಷನ್ ಕೊಟ್ಬೋ
ಆ ಅದ್ ಅದೇ ಬಗ್ಗೆ ನಾನು ನಿಮ್ಗ್ ಕೇಳಿದ್ದಕ್ಕ ಅಂದ್ರೆ ಹಾ ಈಗ ಒಂದ್ ವರ್ಷದೊಳಗೆ ನೀವ್ ಎಲ್ಲ ಮಾಹಿತಿ. ಇತರ ಅವ್ರಿಗ್ ರೈತ್ರಿಗ್ ಈಗೆಲ್ಲ ಅಪ್ಲೈ ಮಾಡ್ ಬಿಡ್ತೀರಾ.
ಅಂದ್ರ ವಿ ಆದ್ರು ಆ ಅಪ್ಲೈ ಮಾಲ್ ಬಿಡ್ತಿವಲ್ಲಾ. ನಾವ್ ಅವ್ ಪೈಪ್ಸ್ ವ್ ಅವಿಗೆ ಆರ್ ತಿಂಗ್ಳಿಗ್ನು ಈ ಸದ ಸ್ಟಾರ್ಟಿಂಗ್ ಈ ಜೂನ್ದೊಳಗ ಜೂನ್ ಎಂಡಿಗ್ ಜುಲೈದೊಳಗ ಕೌಳಿ ನಾಟಿ ಮಾಡ್ತಾರ ಅವ್ರು. ಅದು ಮಾಡ್ ಡಿಂದ ಆರ್ನೂರು ಎಕ್ರೆಕ್ಕೂ ನಾವ್ ಪೈಪ್ ಎರಡು ಆರ್ನೂರ್ ಎಕರೆಕು ಎರಡ್ ಎಕರೆಕ್ ಒಂದ್ ಪೈಪ್ ನಾ ಹೋಗಿ ಹೊಲಕ್ ಕುಂದಿರ್ಸೆ ಬರ್ಬೇಕು ಹೋಗಿ. ಹ ಮತ್ತೆ ರಿಟರ್ನ್ ಅವರ್ ಕೌಳಿ ರಾ ಕಸಿ ಮಾಡಕ ನಾವ್ ತೊಕ್ಕೊ ಬರಬೇಕೋರನೇ
ಅಂದ್ರ ಹಾಕೋದ್ ನೀವು ತೊ ಕೊದು ನೀವೇ ಅವ್ರಿಗೇನು ಪರ್ಮನೆಂಟ್. ಕೊಡಲ್ಲ
ಇಲ್ಲ ಅವ್ರಿಗೆ ಪೈಪ್ ಅವ್ರಿಗೆ ಅಂತ ಕೊಡಲ್ಲ ಅಂದ್ರ ಲಾಸ್ಟ್ ಮುಮೆಂಟ್ಒಳ್ಗ್ ಕೊಡ್ತಾರ. ಈ ಸಾದ್ ನಾವ್ ಅವಕುರ್ನ ಯು ಮಾಡ್ಕೋಬೇಕಲ್ಲ ಹ
ಹಾ ಅದೇ ಅದಕ್ಕೆ ಅಂದಕ್ಕ ನಾನು ನೀವು ವರ್ಷ ಇಗ ಒಂದೇ ಟೈಮ್ ವರ್ಕ್ ತನ್ಂಗ
ಹಾ
ತ್ತಲಾ ಪದೇ ಪದೇ ಪದೇ ಏನ್ ಮಾಡ್ತೀರಾ ಅಂತ ಕೇಳಿದೆ ನಾನು
ಇಲ್ಲ ಬಿ ಆತರ ಅದಾವ್ ಏನ ವಿಲೇಜ್ ಮೀಟಿಂಗ್ ನೋಡೋದವಿ ರೈತರಿಗ್ ಮೀಟಿಂಗ್ ಮಾಡೋ ಅದ್ ರೈತರದಾವ್ ಜೋಡಿ ಅವು ಮನಿ ಭೇಟಿ ಮಾಡೋದ್ ಅಕ್ಕ್ರೊಳಗೆ ಎಲ್ಲ ಅದಾವ್.
ಹ ಅಂದ್ರೆ ಈಗ ನಿಮ್ಮ ಒಳಗೆ ಯಾರ್ ಆಸಕ್ತಿಇದೋರ್ ಸೇರ್ ಕೊಬದು. ದಾನ.
ಎಲ್ಲೆಲ್ಲಿ ಕೌಳಿಗೆದ್ದಿ ಅದವಲ್ಲ ಅಲ್ಲೆಲ್ಲಿ ತಗೊಂಡಾರ ನೋಡವಿ ಅವ್ರು.
ಅಲ್ಲಕ್ಕ ಕೌಳಿ ಗದ್ದ ಅದಾವಲ್ಲ ಈ ನಿಮ್ ಯಾದಗಿರಿ ಡಿಸ್ಟ್ರಿಕ್ಟ್ ಅಂತೀರಲ್ಲ. ಯಾದಗಿರಿ ಡಿಸ್ ಕ್ಕೊಳಗ ಆಸಕ್ತಿ ಇದ್ದವರು ಸೇರ್ಕೊಡ್ತಾರ ನಿಂಗೊಳಗ
ಆಸಕ್ತಿ ಇದ್ದವ್ರ ಅಂತೆಲ್ಲಾವಿ ಅವ್ರವರು ವಿಲೇಜ್ಗಳು ಆಯ್ಕೆ ಮಾಡ್ಕೋಬೇಕ್ ಆಗೋದ್ ತಂದ್ರ ಹದ್ನೈದು ಕಿಲೋಮೀಟರ್ ಹೆಚ್ಚಿ ದೂರ ಇದ್ದ್ರ ತಗೊಳಲ್ಲ ಅವ್ರು ಅವ್ರವರು ಊರ್ ಬಿಟ್ಟು. ಅಂದ್ರ ಟೀಯ ಕೊಡದ ಆಗಲ್ಲವಿ ಅವ್ರಿಗೆ ದೂರ ಇದ್ರ.
ಹಾ
ಈ ಸಧ್ಯ ನಮ್ ನಮ್ ವಿಲೇಜ್ಗಳೋದಾಗ ಅಂದ್ರೂನು ನಮ್ಮನ್ ಬಿಟ್ಟ ಒಂದ್ ಏಲೆಂಟ್ ಕಿಲೋಮೀಟರ್ ದೂರ ಇರ್ತಾವ ಹೊಲ್ಗೊಳೆ
ಹಾ ಅಕ್ಕಾ
ಮತ್ ಅವು ಹೋಗಿ ಬಂದು ಮೊದ್ಲೆ ಪೆಟ್ರೋಲ್ಗ ಎಷ್ಟು ದುಡ್ಡ್ಹಗವೇ
ಹಾ
ಅದುರು ಎಲ್ಲ ಕೌಂಟ್ ಹಾಕೊಂಡ್ ಅವ್ರ ಅವ್ರ ವಿಲೇಜ್ಗಿದಾಗ ಈ ಸರ್ ನೋಡವಿ ನಮ್ದ್ ಎರಡುವರೆ ಸಾವ್ರ್ ಚಿಲ್ರೆ ಗದ್ದ ನಮೂರ್ ಮುದ್ದನೂರ್ ಆಗ್
ಹಾ ಅಕ್ಕ
ಇಷ್ಟ ಅದ ಇದಕ್ಕ ನಾಕ್ ಜನ ಐ ಐದ್ ಜನ ಅದೇ ನೋಣ
ಹಾ
ಜನ ಅದೇ ಒಂದೇ ಊರಾಗ
ಮುದ್ದೋರಾನ ಕಂದ್
ರವಿನಂದ್
ಹಾ ಇಲ್ಲ ಅಕ್ಕ ನಮ್ ಕಡೆ ಆಯ್ತಲ್ಲ ಗದೆಗಳು ಇಲ್ಲ ಗದ್ ಗದ್ದೆಗಳೆಲ್ಲ ತಗದು ಕಬ್ಬೆಲ್ಲಾ ಮಾಡ್ಯಾರಲ್ಲ ಅದಕ್ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ಅಂದ್ರ ನಮ್ದ ಹಸ್ಬೆಂಡ್ ಕೃಷಿ ಇಲಾಖೆ
ಸದ್ ನಾರಾಯಣಪುರ ಗೆದ್ದಲ್ ಮರಿ ಅವ ಎಲ್ಲಾ ಮಾಡಾಕತ್ತಾರ ನೋಡು
ಹ ಇರ್ಬೋದಕ್ಕ ಬಟ್ ನನ್ ಕೊಟ್ಟಿದ್ದ ಬೇರೆ ಅಲ್ಲ ಅವ್ರ ಅಗ್ರಿಕಲ್ಚರ್ ಆಫೀಸರ್ ಇದ್ರ ನಮ್ ಲಿಂಗಸೂರ್ ಅಕ್ಕ ಅಗ್ರಿಕಲ್ಚರ್ ಆಫೀಸರ್ ಆರದರ
ಹಾ ಹಾ ಹಾ ಹಾ
ಹ ಅದಕ್ಕೆ ನಿಮ್ಗ ಆಯ್ತಲ್ಲಾ ಅವ್ರಿಗೆ ಅವ್ರೇ ಅಷ್ಟೆ ಎಲ್ಲಾ ಸರ್ಕಾರದಿಂದ ಬೆನಿಫಿಟ್ ಸಿಗುತ್ತಾ ರೈತ್ರಿಗ ಅವ್ರೆ ಕೊಡಸ್ತಾರ ಅದಕ್ಕೆ ನಿಮ್ಮಿಂದ ಏನ್ ಯೂಸ ಆಗುತ್ತಾ ರೈತರಿಗೆ ಅಂತ
ಹ ಇಲ್ಲ ಬಿ ಯೂಸ್ ಆಗಕ್ಕೇನೋ ಇಂತ ಪ್ರಾಜೆಕ್ಟ್ ಬಳ ಬಂದೇ ಬರ್ತವಲ್ಲ ಬಿ ಏನ್ ಕೆಲ್ಸಾ ಅಂತೇಳ ಮತ್ತೆ ಜಾಸ್ತಿ ಸಾಲೆ ಕಲ್ತರ್ ಕುಂತೋರ್ಗೆ ಒಂದ ಏನ್ ಕೆಲ್ಸ ಮಾಡ್ಕೊಂಡ್ ಹೋಗಕ್ ಬೇಕಲ್ಲ ಅವ್ರಿಗೆ
ಹಾ
ಸೈಡ್ ರಿಗೆ ಮಾಡಕೊಂಡ್ ಹೋಗಕ್ ಮತ್ ಅಂತ ಇಂತ ಪ್ರಾಜೆಕ್ಟ್ ತರ ಅದ್ರಾಗಿದೆ ಯಾದಗಿರಿ ಸ್ವಲ್ಪ ಹಿಂದ್ ಅದಲ್ಲ
ಹಾ
ಅವ ಏನ್ರ ಏನ್ರ ಪ್ರಾಜೆಕ್ಟ್ ಅಂದ ಮಾಡ್ಕೊತ ಹೋಗರ ಅವ ಹಂಗೆ ಮತ್
ಹ ಹ್ಮ ಅದಕ್ಕೆ ಕೇಳದ ಕಾರು ಬಗ್ಗೆ
ಎಲ್ಲಾರು ಅದನ್ನು ಸ್ಟಾಪ್ ಆಯ್ತ ದನ ಏನ ಬರ್ತದಂತ್ರ ಏನ್ ಬರ್ ಬತ್ತದೆ ಬಿಡ್ತವೆ
ಬಂದ್ರನ್ನ ನಿಮ್ದು ಓಲ್ಡ್ ತಗೋತೀರಾ ಏನ್ ರಿಟರ್ನ್
ಹ್ಞ ಅವ ಅವ್ರಿಗೆ ಪಫಸ್ಟ್ ಇದು ನಮ್ಗೆ ಅದಂತ ನಾವ್ ಏನ್ರ ಒಲೆ ಅಂದ್ರೆ ಬೇರೆದವ್ರಗೆ ಅವಕಾಶ ಅಷ್ಟೆ
ಅಲ್ಲ ಹಂಗಲ್ಲಕ್ಕ ನಿಮ ತಗೊಂಡು ನೀವೂ ಮೆಂಬರ್ಸ್ ಏನಾದ್ರು ಸೆಲೆಕ್ಟ್ ಮಾಡ್ಕೊತಾರಾನ್ ನಿಮ್ ಅಷ್ಟೇ ಏನ ಅಂದೆ
ನಮಗಷ್ಟೇ ಅವಿ
ಹಾ ಹಾ ಚೆನ್ನಾಗಿರ್ತಕ್ಕ ನಿಮ ದೊರಕ ಎಲ್ಲಾ ನಮ್ ಸಿಸ್ಟರ್ ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಹೇಳಿದ್ರು ಹಾ ಟ್ರಿಪ್ು ಅದೆಲ್ಲ ಚೆನ್ನಾಗ್ ಮಾಡಿದ್ರಿ ಹ್ಮ ನಮ್ಮೈನ ಎಲ್ಲ ಆದ್ರ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ರ ಅಕ್ಕ ನಮ್ಗೆ ಹೆಣ ಮಕ್ಳಿಗೆ ಯಾವ ತರ ಎಲ್ಲಾ ಯೂಸ್ ಆಗ್ತದ
ಹಾ ಅವ
ಕಲ್ತ್ರಿ ಏನೇನೆಲ್ಲಾ ಉಪಯೋಗ ಐತಿ ಎರಾನ ಮತ್ತಸಕ ನಿಮ್ ಕಡೆ ಏನು ಮಳೆ ಆಗತಿದೆ
ಈಗ ಆಗೇದ್ ನೋಡವಿ ಒಂದ್ ಮಣ್ಣೆ ಆಗ್ಯದ ಮತ್ತೆ ಆಗಿಲ್ಲ
ಹಾ
ನಾ ಮತ್ತೆ ರಿಟರ್ನ್ ಮಾಡ್ಲವಿ
ಹಾ ಸರಿ ಅಕ್ಕ
ಹಾ